ಹಲೋ ಹ ಹಲೋ.
ಹಲೋ ನಮಸ್ಕಾರ.
ನಮಸ್ಕಾರ ಚೆನ್ನಾಗಿದ್ದೀರಾ.
ಹಾ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ.
ಹಾ ಚೆನ್ನಾಗಿದ್ದೀ.
ಹಾ.
ಆಯ್ತಾ ತಿಂಡಿ.
ಇಲ್ಲ ಇಲ್ಲ ನಿಮ್ದು.
ಆಯ್ತಾಯ್ತು ನಾ.
ಹ್ಮ್. ಏನ್ ಮಾಡ್ತಿದ್ದೀರಾ ಹೇಳಲಿದ್ದೀರಾ.
ಈ ದೀವಿ ನೀವೇನ್ ಮಾಡ್ತಿದ್ದೀರಾ.
ನಾವು ಇದೀವಿ ನಿಮ್ಮನ್ ಕಾಲ್ ಮಾತಾಡ್ತ.
ಹ್ಮ್ ಹ್ಮ್ ಮತ್ತೆ. ಇನ್ನು ಏನ್ ತಿಂದಿರಾ.
ಹಾ ಏನ ಅರ್ಥ ಆಗ್ತಿಲ್ಲ ಏನ್ ಮಾತಾಡ್ತಿರ ಅದು ಕರೆಕ್ಟ್ ಆಗಿ.
ಇನ್ನುೂ ಯಾಕೆ ತಿಂದಿಲ್ಲ ಅಂತ ಕೇಳಿದಿ ಅಷ್ಟೇ.
ಇನ್ನ ನಮ್ ಕಡೆ ರಾತ್ರಿನೇ ಆಗಿದೆ ಆಗ್ಲ ಆಗಲ್ಲ. ಇನ್ನರ ಹ್ಮ.
ಹ್ಮ್ ಮತ್ತೆ ಏನ್ ಸಮಾಚಾರ.
ಏನಾಯ್ತ ಏನಿಲ್ಲ ನಿಮ್ದ ಹಕನ್ ಯಾವ ದೇಶ ನಿಮ್ದ
ನಮ್ದು ಕರ್ನಾಟಕ ಇಂಡಿಯಾಗಂತ
ಹ ಹಾ ಹೌದಾ
ಹ್ಮ್ ಮಂತೆ
ಮತ್ತೆ ನೀವ ಹಳ್ಬೇಕು ನಮ ನೀನ್ ಹೇಳೆ ಹ್ಮ್ ಹ್ಮ್
ಏನಿದೆ ಹೇಳ್ಬೇಕಕ್ ನೀವೇ
ನಾವ ಎಲ್ ನಾವವು ಕೇಳ್ತೀವಿ ನೀ ಹುಡ್ಕಿರ ವಾಯ್ಸ ಆಗಿಲ್ಲ
ಹಾ
ಏನ ಹುಡುಗರುರುವಾಯಸ್ರ ಬರ್ತಿದ್ರೆ
ಹೌದಾ
ಹಾ
ಯಾರಾದ್ರೆ ಏನ್ ಮಾತಾಡಿ
ಹ ಹೌದಾ ಏನು ಹುಡ್ಗಿ ಅಂತ ಮಾತಾಡ್ಸೋಣ ಅಂತ ಕಾಲ್ ಎಕ್ ಮಾಡ್ದ
ಹ್ಮ ಹ ಇಲ್ಲಾ ಅಂದ್ರೆ ಮಾಡಲ್ವಾ ಹುಡ್ಗಿ ಆಗದೆ ಇದ್ರೆ ಮಾತಾಡಲ್ವಾ
ಮಾತಾಡ್ತೀನಿ
ಹಾ
ಹ ಸರಿ
ಹ್ಮ ಹ್ಮ್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
ಯಾಕೆ ನಿಮ್ ಗುಡ್ಗೀರ್ನ ಪರಿಚಯ ಮಾಡಸ್ಬೇಕಾ
ನಡ ಬಿಡ್ರಿ ಯಾಕೆ ಹುಡ್ಗಿರು ಸರಿ ಇಲ್ಲ ಸರಿ ಇಲ್ಲ ಹುಡ್ಗಿ
ಹೌದಾ
ಹ್ಮ್
ಮತ್ತೆ ನಿಮ ಫ್ರೆಂಡ್ಸ್ ಎಲ್ಲಾ ಚೆನ್ನಾಗಿದ್ದಾರಾ
ಹ ನಮ ಫ್ರೆಂಡ್ಸ್ ಏನ್ ಕಾಯಿಲೆ ಏನಿಲ್ಲ
ಹ್ಮ್ ಹ್ಮ್ ಹೌದಾ ಚೆನ್ನಾಗಿದ್ದಾರೆ
ಎ
ಮತ್ತೆ ನಿಮ್ಮಮ್ಮ ಅಪ್ಪ ಪಪ್ಪ ಎಲ್ಲಾ ಚೆನ್ನಾಗ ಅವರ
ಇಲ್ಲ
ಯಾಕೆ ಹ್ಮ್ ಹ್ಮ್ ಓಕೆ ಆಯ್ತು
ಹ್ಮ್ ಯಾವುದಾದರೂ ಸ್ಟೋರಿ ಹೇಳ್ರಿ
ನೀವ ಹೇಳಿ ಕೇಳ್ತೀನಿ ನೀವ್ ಯಲ್ಲಾದ್ರೂ ಪ್ರವಾಸ ಹೋಗಿದ್ರಾ
ಪ್ರವಾಸ ಅಂತೂ ನಮ್ ಕಡೆ ಹೋಗ
ಹ ಆ ಕಡೆ ಏನು ಇಲ್ಲ ನೀರು ತಿಂಡಿ ತಪ್ಪ ಏನು ಇಲ್ಲ ಮನೆೆ ಅಂತ ಅವ್ರು ಹೇನಿಲ್ಲ ನಮ್ ಕಡೆ
ಹೌದಾ ಮತ್ತೆ ನು ಎ ಎಲ್ಲಿ ಇರ್ತೀರಾ ಮತ್ತೆ ಕಾಡಲ್ಲಿ ಇರ್ತೀರಾ ನೀವೆಲ್ಲಾ
ಹಾ ನಾವೆಲ್ಲಾ ಕಾಡು ಮನುಷ್ಯರು ಕಾಡಲ್ಲಿ ಇರ್ತೀವಿ
ಹ್ಮ ಹಾ ಕಾಡ್ ಬಗ್ಗೆ ಹೇಳಿ ಸ್ವಲ್ಪ ಆದ್ರೆ
ಕಾಡಲ್ಲಿ ಏನಿರುತ್ತೆ ಮನುಷ್ಯರು ಇರ್ತಾರ ಅಷ್ಟೇ ಈ ಕಾಡಲ್ಲಿ ನಾವಿರೋ ಕಾಡಲ್ಲಿ ಹುಡ್ಗಿರಿ ಇರಲ್ಲ ಏನ ಇರಲ್ಲ ಬಟ್ ಹುಡ್ಗಿರಿ ಹುಡ್ಗಿರಿ ಇರಲ್ಲ ಓನ್ಲಿ
ಹ
ಓ ಗಂಡಸುರು ಮಾತ್ರ ಇರ್ತಾರೆ ಗಿಡಾಡಲ್ಲಿ ಮರ ಗಿಡ ಏನ ಇರಲ್ಲ ಮರ ಮರ ಪಕ್ಷಿಗಳು ಮನುಷ್ಯ ಅಂತ ಒಬ್ಬ ಗಂಡ ಇರ್ತಾನೆ ಇ ಮರಗಳು ಇ ಲ್ಲ ಎಲೆ ತಿಂತೀವಿ ನಾವು
ಹ ಹೌ ಹೌದಾ ನೀರ್ ಬೇಡ ನಿಮ್ಗೆ ನೀರ್ ಕುಡಿಯಲ್ವಾ ನೀವು ನೀರನ್ನು ಕುಡಿಯಲ್ಲ
ಕಾಡಲ್ಲಿ ನೀರು
ಹ ಹೌದಾ ಹೌದಾ ಸರಿ ಸರಿ ಹ್ಮ ಹ ನಿಮ್ ಫ್ರೆಂಡ್ಸ್ ಹ ಹೌದು ನಮ್ ಕಡೆ ಎಲ್ಲ ಸಿಗುತ್ತೆ ಎಲ್ಲಾ ಸಿಗತ್ತೆ ಆಹಾರ ನೀರು ಎಲ್ಲಾ ಸಿಗತ್ತೆ ಎಲ್ಲರೂ ಇದ್ದಾರೆ ಗಂಡಸರು ಇದ್ದಾರೆ ಯಂಗ್ಸ್ರು ಇದ್ದಾರೆ
ಹ ಹಾ ನಿಮ್ ಕಡೆನ ನಮ್ ಕಡೆ ಯಾರು ಇಲ್ಲ ಅದು ನಾವು ನಾಲ್ಕ್ ಜನ ಐದ್ ಜನ ಇರ್ತೇವೆ ಅಷ್ಟೇ ಗಂಡ್ಸ್ ಇಲ್ಲಿಂದ ಕಾಡ ಎಲ್ಲಿಂದ
ಹ್ಮ ನಮ್ಮ ಕಡೆ ದೂರವಾಣಿ ಐತಿ ಒಂದೇ ದೂರವಾಣಿ
ಹ ಒಂದೇ ದೂರವಾಣಿಂದ ಎಲ್ಲಾರು ಮಾತಾಡ್ತೇ
ಓ ಎಲ್ಲರೂ ಮಾತಾಡ್ತೇವಿ ಹತ್ ನಿಮಿಷ ಅಷ್ಟೇ ಒಬ್ಬೊಬರಿಗೂ ನಾಲ್ಕ್ ಜನ ಇದ್ದೀವಿ ಹ್ಮ ಹತ್ ನಿಮಿಷ ಮಾತಾಡ್ತಾರೆ ಸಾಕು
ಹ ಹಾ ಓಕೆ ಹಂಗೆ ನೀವು ಇದು ಮೊದಲ ಕಾಲ ಕರಯಪಲ್ಲಿ ಕಾರ್ಯ
ಇಲ್ಲ ಇಲ್ಲ ಇದ ಎರಡನೇದು ನಿಮ್ದು ಹ್ಮ್ ನಿಮ್ದು ಹಾ ಹಾ ನಿಮ್ದೇ ಬಿಟ್ರು ಇನ್ನೇನು ಹೆಂಗೈತೆ ಸಂಪಾದನೆ
ಎಲ್ಲಾ ಚೆನ್ನಾಗಿದೆ ಔ ಎಳೆ ಎಲೆಯಿಂದ ನಾವು ದುಡ್ಡ ಅಂತ ಮಾರ್ತಿವಿ ಹೇಳ್ತೀವ ಅಷ್ಟೆ
ಹ ಹಾ ನಮ್ ಕಡೆ ಜೊತೆ ಏನ ಇಲ್ಲ
ಮತ್ತೆ ಹೆಂಗಿ ಇರ್ತೀರಾ ಫ್ರೀನ
ಹಾಗೆ ಇರೋದು ಹ್ಮ್ ಟೈಮ್ ಪಾಸ್ಗೆಲ್ಲ ಇವೆಲ್ಲ ಮಾಡ್ತಿರೋದು
ಹ್ಮ್ ಹ್ಮ್
ಹ್ಮ್
ಹೌದಾ ಮತ್ತೆ ನಿಮ್ಗೆ ಪ್ರಾಣಿ ಅವೆಲ್ಲ ನೋಡ್ಬೇಕು ಅನ್ಸಲ್ವಾ
ಪ್ರಾಣಿಿಗೆಲ್ಲ ಯಾಕೆ ನೋಡ್ಬೇಕು ಇಲ್ಲ ಅನ್ಸಲ್ಲ ಇ ಹುಡ್ಗಿರ್ ನೋಡ್ಬೇಕು ಅನ್ಸತೆ ನಮ್ ಕಾಡಲ್ಲಿ ಯಾರ ಹ ಇಲ್ಲ ಹಡುಿಕರಾನ
ಮತ್ತೆ ಏನ್ ಮಾಡ್ತೀರಾ ಅವಾಗ
ಹ
ನಮ್ ಕಡೆ ಎಲ್ಲಾ ಮೊಹರಂ ಅಂತ ಹಬ್ಬ ನಡೀತೈತೆ
ಬ ರಾಮ ನಿಮ್ ಕಡೆ ಮೊಹರಂ ಹೆಂಗಿರುತ್ತ ಹೇಗೆ ಮಾಡ್ತ ತ ಮೊಹ್ರ ಯಾರ್ು ಮಾಡ್ತಾರೆ ನಿಮ್ ಕಡೆ ಜಾತಿ ಜಾಸ್ತಿ ಅಲ್ಲ
ಹಂಗೇನಿಲ್ಲ ಜಾತಿಧಂತ ಏನಿಲ್ಲ ಭೇದ ಭಾವ ಇಲ್ಲ ಹ ಎಲ್ಲರೂ ಒಂದೇ ಹಾ ನಾಾವ್ ಮಾಡ್ತೀವಿ ಮನೇಲೆಲ್ಲಾ ಕುಹಲಿಿ ಹ
ಹ ಮೊಹರಮ್ ಕೋಲಿಕ್ ಹೋ್ತಾರ ಪ್ರಾಣಿ ಹಿಂಸೆ ಮಾಡ್ತಿದ್ದೀರಾ ಪ್ರಾಣಿ ಹಿಂಸೆ ಹಗ್ ಮಾಡ್ತಿದೀರ ನಿನ್ಸಾರ ಪ್ರಾಣಿ ಅಲ್ಲ ಹದು
ಅಲ್ಲ ಅಲ್ಲ ಅಲ್ಲ ನೀವು ಮರಗಳಿಂದ ಎಳೆ ತಿನ್ಂತೀರ ತಾನೆ ಹಂಗೆ ನಾವು
ಅದ ಅದು್ ಪ್ರಕೃತಿ ಕೊಟ್ಟಿರದು ಹಾ ಹೇಳೇ ತಿನ್ನದುದೆಲ್ಲ ಹಾ ಇನ್ನೊಂದು ಜೀವಿಗೆನ್ನು ಸಾಯಿಸ ನಾವ ಎಲ್ಲಿ ಜ ಅದನ್ನು ಸಾಯಿಸಲ್ಲ ಅಲ್ಲ ಹ ಎಲ್ಲ ತಿಂತೀವಿ ಅಷ್ಟೇ
ಮರಕ್ಕೂನು ಜೀವ ಇರುತ್ತೆ
ಮರ ಎಲ್ಲಿ ಕೊಯ್ದಾಕಲ್ಲಣಾವು ಒಂದ ಎಲ್ಲೇ ತಿಂತೀವ ಅಷ್ಟೇ ಅದು ಹಣ್ಣ ಕೊಟ್ಟು ತಿಂತೀವ ಅಷ್ಟೇ ಎಲ್ಲ ಕೆಲಗೆ ಕೆಲ್ಗೆ ಬಿದ್ಬಿಟ್ಟು ಅದು ಹಿಂಗ ಹೋಗುತ್ತೆ ಅದೇ ನಾವವು ತಿಂತೀವಿ
ಅದು ಕೆಳಗೆ ಬಿದ್ಮೇಲೆ ಆದ್ಮೇಲೆ ತಿನ್ಬೇಕೇು ನೀವ
ನಾವ್ ಕಲ್ಗೆಲ್ ಬಿದ್ಮೇಲೆ ತಿನ್ನೋದು
ಹೌದಾ ಒಣಗೋಗಿರೋ ಹೇಳೆ ತಿಂತೀರಾ ನೀವು
ಹಾ ಹಂಗೋಗಿರಲ್ಲ ಎಲ್ಲ ತಿಂತೀವಿ
ಸರಿ ಸರಿ
ಹ
ಹ್ಮ್ ಹ್ಮ್ ಮತ್ತೆನೇನ್
ನೀ ನೀವೆಲ್ಲಾ ಪ್ರಾಣಿ ಹಿಂಷೆ ಎಲ್ಲ ಕೊಪ ಕೊಡ್ತೀರಾ
ಹಾ ಹೌದೌದು ಆಕ್ಚುಲಿ ನಮ್ಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ ನೀವು ವೆಜಿಟೇರಿಯನ್
ಹ್ಮ ಹ ಆಂಗ್ಲ ಪದಗಳನ್ನು ಯೂಸ್ ಮಾಡ್ಬ ಮಾಡ್ಬಾರ್ದು ಇಲ್ಲಿ ಯ ಆ ಪಲ್ಲ ಕನ್ನಡವನ್ನೇ ಮಾತಾಡ್ಸಬೇಕು
ಹಾ ಹಾ ನೀವು ಚಿಿಕಂದಿದ್ದೀರಾ
ಈ ಚಿಕನ್ ಕೂಡ ಅನ್ನೋದು ಕೂಡ ಆಂಗ್ಲಪ್ಪ ದೆ ಕೋಳಿ ಕೋಳಿ ತಿಂತೀರಾ ಅಂತ ಹೇಳ್ಬೇಕು ನಾವು ಹೇಳಿಲ್ಲ ನಾವು ಪ್ರಾಣಿ ಹಿಸೆ ಮಾಡಲ್ಲ
ಹಓ್ ಹೋ ಬರಿೀ ನೀವು ಎಳೆ ಅಷ್ಟೇ ತಿಂತೀರಾ
ಹಾ ಎಲೆ ತಿಂತೀವಿ ನೀ ಕುಡಿತೀವಿ ಅಷ್ಟೇ ನಿಮ ತರ ಪ್ರಾಣಿಂಸ ಎಲ್ಲ ಮಾಡಲ್ಲ ನಾವು
ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ಅವರು
ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವ್ ಎಲ್ಲ ಇಲ್ಲ ಬೆಲ್ಲ ತಿನ್ನೋ ನಿಂತಾರಲ್ಲ ಕೆಟ್ಟ ತಗಗಳ ಎಲ್ಲ ತಿನ್ನಲ್ಲ ನಾವು
ಹೌದಾ ಹ್ಮ
ಅಲ್ಲಿ
ಮತ್ತೆ ಹುಷಾರಾಗಿದೀವಿ
ಹ್ಮ್ ಹುಷಾರಾಗಿದ್ದೀವ ಅಂದ್ರೆ ಚೆನ್ನಾಗಿಡ ಸ್ವಲ್ಪ ಎಲೆೇ ತಿನ್್ರರಿ
ಇಗದು ನಮ್ ಕಡೆ ಎಲೆ ಎಲ್ಲ ಸಿಗಲ್ಲಪ್ಪಾ ಅದಕ್ಕೆ
ಹಹ ಸಿಗುತ್ತೆ ಬಿಡ್ರಿ ಆರ್ಡ್ರ ಮಾಡ್ ಆಡ್ರ ತರ್ಸಿರಿ ದೂರದಿಂದ
ಹೌದಾ ಹ
ಇಲ್ಲಾಂದ್ರೆ ನಮ್ ಕ ನಮ್ ಕಡೆ ಬನ್ ರೀ ಇಲ್ಲಾಂದ್ರ ನಮ್ ಕಡೆ ಬನ್
ಹಾ ಬರ್ತೀವಿ ಬರ್ತೀವಿ ಹ್ಮ್
ಹ್ಮ್ ನಾವ್ ನಾವ್ ನಾವ್ ಎಲ್ಲಿದ್ದೀವ ಅಂತ ಗೊತ್ತಾ ನಿಮಗೆ
ಬೇಡ ಬೇಡ
ಹ್ಮ ಭೂಮಿ ಆಯ್ತಾಳ ಭೂಮಿ ಮೇಳೆ ಇನ್ನೊಂದುು
ಹೌದಾ ನಾನ ಇನ್ನು ಆಕರ್ಶಕ್ಕೆ
ಹ್ಮ್ ಹಣ ಆಕಾಸ ಮೇಲೆ ಇರೋದು
ಹೌದಾ
ಹಾ
ಹ್ಮ್ ಹ್ಮ್ ಹಂಗೆ
ಹ್ಮ್ ಹಾಗೆ ನೀವೆಲ್ಲ ಭೂಮಿ ಮೇಲೆ ನಇರೋದು
ಭೂಮಿ ಮೇಲೆ ಆಕರ್ಷ ಕೆಳಗೆ
ಹ್ಮ ಹ್ಮ ನಾ ನಿಮ್ ಮೇಲೆ ಮೇಲೆ ಇರ್ತೀಲ್ಲ
ಹ್ಮ್
ಇನ್ನೇನ್ ಹತ್ತು ನಿಮಿಷ ಆಯ್ತಾ
ಇನ್ನುೂ ಇಲ್ಲ
ಇನ್ನು ಇಲ್ಲ
ಹಾ ಧನ್ಯವಾದಗಳು ಹ್ಮ್